ಅಲ್ಲೊಬರು ಸ್ವಲ್ಪ ನೀವ ಏನಾದ್ ಒಂದು ಕೆಲವೊಂದು ಮಾಹಿತಿ ಕೊಡ್ಬೋದ ನಮ್ಗೆ
ಹೇಳಿ ಹೇಳಿ ಬ್ರೋ.
ಇವಾಗ ಎಜುಕೇಶನ್ ಬಗ್ಗೆ ಬೇಕಾಗಿತ್ತು ನಿಮ್ಮ್ ಊರಲ್ಲಿ ಬರುವರುವಾಗ ಸರ್ಕಾರಿ ಶಾಲೆಗಳನ್ನ ಹಾ
ಹಾ ಹ ಹೇಳಿ ಬ್ರೋ.
ಮಕೋ ಈ ಸರ್ ಸರ್ಕಾರದಲ್ಲಿ ಸಮತಿ ಕೊಡ್ತೀರಾ
ಹ ಹೂ ಬ್ರೋ ನಮ ಈಗ ನಮ್ ಕಡೆ ಎಲ್ಲಾ ಜಾಸ್ತಿ ಅದನೇ ಇದೆ. ಈಗ ನಮ್ ಕಡೆ ಎಲ್ಲ ಈಗ ಮೊದಲು ಜಾ ನಮ್ಮ ಊರಲ್ಲಿ ಭೂದಾನಿಗಳು ಹೊಲ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆ ಆಗ್ಲಿ ಅಂತ
ಹ
ಇದು ನಮ್ಮೂಊರಲ್ಲಗಿರೋ ಘಟನೆ ನೇ. ಈಗ ಅವ್ರ ಮನೇಲಿ ಇರ್ತಾರಲ್ ಬ್ರೋ.
ಹಬ್ ಇವಾಗ ನಿಮ್ಮೂರ ಅಂತ ಹೇಳ್ತಿಲ್ಲ ನಾನು ಇವಾಗ ಕರಟಕ.
ಈಗ ಅಲ್ಲಾ ನಾನ್ ಉದಾಹರಣೆಗೆ ಹೇಳ್ತಾ ಇದ್ದೇನ್ ಬ್ರೋ ಈಗ ಜನ ಹಾ ಹಾ ಅಂತ ಈಗ ನಮ್ಮ್ ಶಾಲೆ ಮೂರ್
ನಾಲ್ಕ್ ರೂಮ್ ಡೇಂಜರ್ ಅಂತ ಬರುದ್ ಹಾಕಿ ಬ್ರೋ ಕೀಲಿನೇ ಹಾಕ್ಬ ಬಿಟ್ಟಿ ಅದ್ರಳಗ ಯಾರ ಹಂಗಿಲ್ಲಛತ್ತ ಇವತ್ ಬಿಳುತ್ತ ನಾಳೆ ಬೀಳುತೋ
ಹ
ಮೇಲ್ಗಡೆ ಓಡಾಡಿದ್ರೆ ಇವತ್ತಲ್ಲಾ ನಾಳೆ ಕಾಯಂ ಪಿಕ್ಸ್ ಜಾಸ್ತಿ ಟೈಮ್ ನು ಆಗಲ್ಲ ಈ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
ಫೂಲ್ .
ಮಕ್ಕಳಮ್ಮ.
ಚಿಕ್ಕ ಮಕ್ಳು ಅದಕ್ಕೆ ಬ್ರೋ ಈಗ ನಮ್ಮೂ ಊರಲ್ಲಿ ಜಾಸ್ತಿ ಗಿಡ ಮರಗಳೆಲ್ಲಾ ಬೆಳೆಸಿದ್ವಲ್ಲ. ಅಲ್ಲೆ ಗಿಡದ ನೆರಳಿಗೆ ಕುಂದ್ರಸ್ತಾರೆ ಬ್ರೋ ಮಳೆ ಗಿಳೆ ಬಂದ್ರೆ ಎಲ್ಲಾ ಜಾಸ್ತಿ. ಸೇರ ನಂಬಲ್ಲಿ ಈ ಶಾಲೆ ಒಳಗಡೆ ಎಲ್ಲ. ನಾಲ್ಕು ರೂಮ್ ಕೆಟ್ಟೋಗಿದೇ ಬ್ರೋ ಏನ್ ಮಾಡಕ ಆಗಲ್ಲ ಒಂದ್ ರೂಮ್ ಪೂರ್ತಿ ಬಿದ್ದೋಗಿದೆ. ಹೇಳು ಜೀವಿ ಈಗ. ಈಗ ರೀಸೆಂಟ್ ಆಗಿ ಮೂರ್ ವರ್ಷ ಆಯ್ತ್ ನಾವ್ ಹೇಳಿ ಹೇಳಿ ಮೊನೆೆ ತಾನೇ ಫೋಟೋ ಹೊಡ್ಕೊಂಡ್ ಹೋಗಿದಿದ್ದಾರೆ. ಯಾವ್ದಕ್ಕ ಕೇರ್ ತಗೊಳಲ್ಲ ಬ್ರೋ ಸರ್ಕಾರಿ ಶಾಲೆ ಅಂದ್ರೆ.
ಹ್ಮ್ಮ್ ಬ್ರೋ.
ಮಕ್ಕಳು ಹೊರ್ಗಡೆ ಕುಂತ್ಕೊಂಡೆ ಪಾಠ ಕೇಳ್ತವೆ ಮಳೆ ಬಂದ್ರೆ.
ಅಳೇಜ ಇವಾಗ ಸ್ಕೂಲಲ್ಲಿ. ಅಲ್ಲ ಬ್ರೋ ಇಲ್ಲಿ ಹೇಳೋದು ಕೇಳಿ.
ಹ್ಮ್ಮ್ ಹೇಳಿ ಬ್ರೋ.
ಇವಾಗ ಸ್ಕೂಲಲ್ಲಿ ಸರ್ ಮೇಡಮ್ ಬರ್ತಾರಲ್ಲ ಕ್ಲಾಸ್ ಮಾಡಕ ಇವಾಗ. ಸ್ಕೂಲ ಅಲ್ಲಿ ಸರ್ ಮೇಡಮ್ ಬರ್ತಾರಲ್ಲ ಕ್ಲಾಸ್ ಮಾಡಕ್ಕೆೆ. ಸರ್ಕಾರಿ ಶಾಲೆಗೆ ಅಚ್ಚಬೇಕು ಮಕ್ಕಳನ್ನ ಅಂತ ಹೇಳ್ತಾರೆ ಅವ್ರ ಮಕ್. ಅವರು ನೋಡಿದ್ರೆ ಪ್ರೈವೇಟ್ ಸ್ಕೂಲ್ಗೆ ಹಚ್ಚಿರ್ತಾರೆ.
ಅದ ಅವ್ರಿಗ್ ಬಿಟ್ಟಿದ್ ಬ್ರೋ ಅವ್ರಿಗೆ ತಿಳುವಳಿಕೆ ಇರಲ್ಲ ಈ ನಮ್ಮ್ ಊರಿನಲ್ಲಿರೋ. ಶ್ರೀಮಂತ ಸಾವುಕಾರ ಯಾರೇ ಇರ್ಲಿಕ್ಕ. ಸರ್ಕಾರಿ ಶಾಲೆೆಗೆ ಹಚ್ಚಲ್ ಬ್ರೋ ಕರೆಕ್ಟ ಈ. ನಾವ ಊರಲ್ಲಿ ಬಸ್ ಮಾಡಿಟ್ಟಿರ್ತಾರೆ ಈಗ ಶಾಹಪೂರ್ ಈ ಕಡೆ ಚಾಮನಾಳ ಆಯತು. ಈ ಕಡೆ ಎಲ್ಲ ಒಂದ್ ಸ್ವಲ್ಪ ಸಿಟಿ ಲೆಕ್ಕದಾಗ್ ಇರ್ತಾವಲ್ ಬ್ರೋ ಸುತ್ತಮುತ್ತ. ಅಲ್ಲಿ ಯಾವ್ದಾರು ಒಂದು ಸ್ಕೂಲ್ ಇತ್ತಂದ್ರೆ. ಲೋಕಲ್ ಒಟ್ಟ ಬಸ್ ಹೋಗಂಗೈತೋ ಅಲ್ಲಿಗ್ ಹಚ್ಚಿ ಬಿಡ್ತಾರ ಯಾರು ಇಲ್ಲ ಚೆನ್ನಾಗ್ ಎಜುಕೇಶನ್ ಇದ.
ಆದು ಹೋಗಿ ಬಿಡು ಬ್ರೋ ಅವ್ರಿಗ್ ಅದು ಇವಾಗ ದುಡ್ಡಿದ್ದವ್ರ್ ದುಡ್ಡು. ಅಲ್ಲ ಬ್ರೋ. ಬ್ರೋ ಇವಾಗ ದುಡ್ಡ ಇದ್ದಾವ್ರ್ ಏನೋ ದುಡ್ ಖರ್ಚ ಮಾಡಿ ಸಾಲ ಇದ್ದರು ಸಾಲ ತ್ ಬಡವ್ರ್ ಏನೋ ಸಾಲ ತಗದು ಆಚ್ಚ. ಅದೋಗ್ಲಿ.
ಹ್ಮ್ಮ್ ಬ್ರೋ.
ಇವಾಗ ಕಾಲೇಜ್ ಸ್ಕೂಲಲ್ಲಿ ಪಾಠ ಮಾಡಕ ಬರ್ತಾರಲ್ಲ ಸರ್. ಇವಾಗ ಸ್ಕೂಲಲ್ಲಿ ಪಾಠ ಮಾಡಕ್ ಬರ್ತಾರಲ್ಲ ಸರ ಟೀಚರಾಗ್ಲಿ. ಅವ್ರೇನ್ ಹೇಳ್ತಾರೆ ಹ್ಮ್ಮ್ ಅವ್ರು ಊರಲ್ಲಿ ಹೋಗಿ ನಿಮ್ಮ ನಿಮ್ಮ. ಮಕ್ಕಳನ್ನು ಸರ್ಕಾರಿ ಶಾಲೆಗಚ್ಚಿ ಶಾ.
ಅಂತೇಳಿ ಇವಗೆಲ್ಲ ಮಾಡ್ತರಲ್ಲ.
ಹಹ್ಮ್ಮ್ ಬ್ರೋ.
ಇವಾಗ ಹೆಂಗ್ ಪೋಲಿಯೋ ಹಾಕಸಿ ಅದಾಕ್ಷಿ ಅಂತ ಓತರಲ್ಲ ಊರಗೆ ಸ್ವಲ್ಪ ಲೈನ್ ಮಾಡ್ಕೊಂಡು.
ಹ್ಮ್ಮ್ ಹ್ಮ್ಮ್ ಬ್ರೋ.
ಹಂಗೆ ಸರ್ಕಾರಿ ಶಾಲೆಯಲ್ಲಿ ಹಂಗ ವಿದ್ಯಾರ್ಥ. ಸಿಗುತ್ತೆ ಹಂಗ್ ಎಜುಕೇಶನ್ ಇರುತ್ತೆ ಅದು ಆ ಸಿಸ್ಟಮ್ ಇರುತ್ತೆ ಹಂಗಿರುತ್ತೆ ಹೆಂಗಿರುತ್ತೆ ಅಂತ್
ಹೇಳ್ತಾರ ಬ್ರೋ ಹಂಗೇಳ್ತಾರ ಹಂಗ್ ಹೇಳದೆಲ್ಲ ಹೇಳ್ತಾರೆ ಆದ್ರ ಅವ್ರೆ ಅಚ್ಚಲ.
ಗೇಳ್ತಾರಲ್ಲ ಅವ್ರ್ ಮಕ್ಳನ್ಯಾಕ್ ಪ್ರೈವೇಟ್ ಸ್ಕೂಲ್ ಹಚ್ಚತಾರೆ ಅವ್ರ್ ಕಲೆ ಅವ್ರ್ ಕಲ. ಸ್ಕೂಲ್ ಲೆ ಗೌರ್ಮೆಂಟ್.
ದುಡ್ಡು ದುಡ್ಡು ಬ್ರೋ ದುಡ್ಡು ಮಾಡ್ಸತ್ತೆ ಈಗ ಅವ್ರ್. ಚೆನ್ನಾಗಿ ಹೇಳ್ತಾರ ಅಂದ್ರನು ದುಡ್ಡು ಮಾಡ್ಸಿತ್ತೆ ಈ ಗೌರ್ಮೆಂಟ್ ಅಲ್ಲಿ ಎಲ್ಲಾ ಜಾಸ್ತಿ ಆ ಉಡಾಳ. ಸ್ಟೂಡೆಂಟ್ ಇರ್ತಾವ ಅದನೇ ಬ್ರೋ. ಅದೇ ತಲೆಗಿಟ್ಕಂಡಿರ್ತಾರ ಅವ್ರು ಅವ್ರ್ ಮಕ್ಳತ್ರ ಇರುತ್ತದು ಉಡಾಳ್ ಆಗದು ಬಿಡದು ಈ ಎಲ್ಲಾ ನಾಲೆಜ್ ಜಾಸ್ತಿ ಇಲ್ಲ ಬ್ರೋ ಸರ್ಕಾರ್ ಶಾಲೆ ಈಗ ನಮ್ಮೂರಲ್ಲಿ ಸ್ಟ್ರೆಂತ್ ಆ ಆ ಜಾಸ್ ಅಡ್ಮಿಷನ್ ಆಗ್ದೆ ಇರದ್ರಿಂದ ಪಕ್ಕುದೂರ್ಗ ಸ್ಟ್ರಾಂಗ್ ಸೆಷನ್ ಮಾಡ್ ಇದರ್ ನಮ್ ಶಾಲೆನ್ ಏದ್ರ್
ಹಾ ಬ್ರೋ ಮತ್ತೆ ಎಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಊರಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ
ಈ ಜಾಸ್ತಿ ಅಡ್ಮಿಷನ್ ಜಾ ಬೇರೆ ಕಡೆನು ಆಗ್ತಿದೆ ಬ್ರೋ ಈಗ ನಮ್ಮ ಊರಲ್ಲಿ ಏ ಒಂದ್ ಶಾಲೆ ಇದೆ ಅಂದ್ರು ಏನಿಲ್ಲ ಹುಡುಗ್ರು ಒಂದ ಸಾವ್ರಿಂದ ಮೂರ್ ಸಾವಿರ ಜನ ಇದ್ದಾರೆ ಚಿಕ್ಮಕ್ಕಳು ಬರೆ ಓ--ಒಂದ್ ಇನ್ನೂರು ಮಕ್ಕಳು ಇಲ್ಲ ಮುನ್ನೂರು ಮಕ್ಕಳು ಹಚ್ಚಿದ್ರೆ ಶಾಲೆ ನಡ್ಸತ್ ತುಂಬಾ ಕಷ್ಟ ಆಗತ್ ಬ್ರೋ ಗೌರ್ಮೆಂಟಿಂಗ್ನವ್ರಿಗ್ ಜಾಸ್ತಿ ದುಡ್ಡು ಹೋಗುತ್ತೆ ಅದಕ್ಕೆ ಈಗ ಒಂದ್ ಎರಡು ಬಸ್ ಮಾಡಿ ಗೌರ್ಮೆಂಟ್ ಬಸ್ಸ್ ಅವ ಇನ್ನೊರುಡುಗುರ್ನು ಡೇ ಬೆಳಗ್ಗೆ ಹಯಿದ್ ಬುಟ್ಟು ಬರೋದು ಸಾಂಯ್ಕಲ ತಂದ್ ಬುಡ್ಬೇಕ್ ಅಂತ ಲೆಕ್ಕ ಹಾಕಿದ್ರ್ ಬ್ರೋ ಒಂದೇ ಸ್ಕೂಲಲ್ ಹಾಕದು ಇಲ್ಲಿ ಕಾಕ ಸಿಗೇರದ್
ಹಾ ಬ್ರೋ
ಚೆನ್ನಾಗ್ ಐ ಸ್ಕೂಲ್ ತನ ಇದೆ ಬ್ರೋ ಅಲ್ ಟೆಂತ್ ಗಂಟ ಅಲ್ಲಿಗೆ ಹಾಕ್ಬೇಕಂತ ಪ್ಲಾನ್ ಹಾಕಿದ್ದಾರೆ ಆದ್ರೆ ನಮ್ಮೂರಿನ್ ಜನ ಬ್ಯಾಡ ಅಂತ ಹೇಳಿದ್ದಾರೆ ಅಂದ್ರ ಕೇಳ್ತಾ ಇಲ್ಲ
ಹೆಂಗೆ ಬ್ರೋ ಏನು ಗೌರ್ಮೆಂಟ್ ಬಸ್ ಬಿಡ್ಬಕ್ ಬಕ ಪ್ರಾಡ್ ಗೌರ್ಮೆಂಟ್ ಬಸ್ ಬಿಡ್ಬೇಕಾ
ಹಾ ಬ್ರೋ
ಈ ಮೂರಲ್ಲೇ ಕಲ್ತ್ಕಬಂದ್ ಹ
ಇಲ್ಲ ಬ್ರಾ ನ್ಜ್ ನಮ್ಮ ಊರಲ್ಲಿ ನಮ್ದ ಏನಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡ್ ಇಪ್ಪತ್ತ್ ಮೂರಲ್ಲಿ ಕಂಪ್ಲೀಟ್ ಆಗು ಹ
ಯಂದ್ರೆ ಲಾ
ಇಲ್ಲ
ಹಲೋನಿಮ್ದು ನೆಟ್ವರ್ಕ್ನ್ಸ ಸರಿ ಕ ಹಕೊಂಡಬ್ರಿ
ಹಲೋ ಬೂ
ಹಲೋ
ಹಲೋ ಕೇಳಸ್ತಾಬ್ರು
ಹಾ ಇವಾಗ ಕೆಸತ್ತ ಬರೋ
ಹಾ ಹಾ ಸ್ವಲ್ಪ ನಮ್ದ ಹಳ್ಳಿ ಹಳ್ಳಿ ಕಡೆ ಜಾಲ ಸ್ವಲ್ಪ ಬ್ರೋ ನೆಟ್ವರ್ಕ್ ಸ್ಲೋ ಇರುತ್ತೆ ಮಳೆ ಬರಲ್ಲ ಬಿಡಲ್ಲ ಅವನ್ ಬರ ಮಾಡನ ಆತ್ ಬರು ಆ ಆತಿಕ ಕರೆಂಟ್ ಎಲ್ಲ ತಗಬ ಬಿಡ್ತಾರೆ ನಮ್ಮಳ್ಳಿಗೆ ಈ ಕಡೆ ಯಾರು ಬಿಲ್ಲನ್ನು ಕಟ್ಟಲ್ಲ ಯಾರು ಜಾಸ್ತಿ ಏ ಬರವಲ್ ಬರ ಏನ್ ಹೇಳಿದ್ರಿ ನ ಬರ ಮಾಡಾಗದೆೇ
ಹಾ ಬ್ರೋ.
ಮಳೆ ಬರಲ್ರು ಮಳೆ ಬಂದ್ರಿ ಎಲ್ಲ ಜಾಸ್ತಿ ಜಾಸ್ತಿ ಜನ ಮಳೆ ಮೇಲೆ ಅವರು ಅದೇ ಬ್ರೋ ಈಗ ನಮ್ಮ ಊರಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತಾ ಇಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಪ್ರೈಮರಿ ಇಲ್ಲಿ
ಆಬ್ರೋ
ಇ ಒನ್ ಟು ಎಂಟನೇ ಕ್ಲಾಸ್ ತನ ಇದೆ ಜಾಸ್ತಿ ಅಡ್ಮಿಷನ್ ಆಗ್ತಾ ಇಲ್ಲ ಇಲ್ಲಿ ತಕ್ಷಿಗೆರೆ ಅಂತ ಇದೆ ನಮ್ಮೂರಲ್ಲಿ ಅಂತ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಲ್ಲಿ ಆ ಊರಲ್ಲಿ ಸ್ಟ್ರೆಂಗ್ತ್ ನಮ ನಮ್ಮೂರ್ಕಿಂತ ಜಾಸ್ತಿ ಇದೆ. ಅಲ್ಲೆಲ್ಲ ಈಗ ಹೊಸ್ತಾಗಿ ಕಟ್ಟಿರೋ ಶಾಲೆ ಅದು.
ಓಹ್ ಇವಾಗ ಹೊಸದಾಗಿ ಓಪನಿಂಗ್ ಮಾಡಿದಾರಾ.
ಹಾ ಏನಿಲ್ಲ ಅಂದ್ರು ಒಂದು ನಾಕ್ಕೈದು ವರ್ಷ ಆಗಿದೆ ಮತ್ತ ಹೊಸ್ತಾಗಿ ಇದ್ದಂಗೆ ಸೊ ಬ್ರೋ ಈಗ ಏನಿಲ್ಲ ಅಂದ್ರು ನಂಬುದಂತ. ಬ್ರೋ ಒಂದ್ ಇಪ್ಪತ್ತೈದು ವರ್ಷ ಆಗಿದೆ ಶಾಲೆ ನಾ ಆಗ್ಲೇ ಹೇಳಿದೆ ನಿಮ್ಗೆ ನಮ್ಮಲ್ಲಿ ನಾಲ್ಕು. ರೂಮ್ ಬಿದ್ದಿದೆ ಈಗ ಎಲ್ಲ ಬಿಳಕ್ ಆಗಿದೆ ಇವತ್ತು ಬಳುತ್ತೋ ನಾಳೆ ಬೀಳುತ್ತೋ ಗೊತ್ತಿಲ್ಲ ಈಗ ಬಳುತ್ತೋ ಇನ್ನು. ಸ್ವಲ್ಪ ನಿಂತ್ ಬೀಳುತೋ ಗೊತ್ತಿಲ್ಲ.
ಹಾ ಬ್ರೋ.
ಅಲ್ಲೆಲ್ಲ ಕರೆಕ್ಟಾಗಿದೆ ಅದಕ್ಕೆ ಸರ್ ಗೌರ್ಮೆಂಟ್ ಏನ್ ಡಿಸೈಡ್ ಮಾಡಿದೆ ನಮ್ ಊರಲ್ಲಿ ಅಡ್ಮಿಷನ್. ತೈಲ.
ಹಾ ಬ್ರೋ.
ಇನ್ನೂರ್ ಹುಡುಗರ್ರಿಗೆ ಅದ್ರಲ್ಲಿ ರೆಗ್ಯುಲರ್ ಬರೋರೆ ಒಂದ್ ನೂರ ಅರವತ್ತು ನೂರ ಎಪ್ಪ. ಇಪ್ಪತ್ತು ಅಷ್ಟು ಜನಕ್ಕೆ ಒಂದು ಒಂದ್ ಬಸ್. ಇಲ್ಲ ಎರಡ್ ಬಸ್ ಮಾಡಿ ಕರೆಕ್ಟಾಗಿ ಬೆಳಿಗ್ಗೆ ಹೊಯ್ದು ಬಿಟ್ಟ ಬಂದು ಸಾಯಂಕಾಲ ಕರ್ಕೊಂಡ್ ಬಂದ್ ಬಿಡ ವ್ಯವಸ್ಥಾ ಮಾಡ್ತಾ ಇದೀವಿ.
ಅದೇ ಬ್ರೋ ಬಸ್ ಯಾವ್ದ ಗೌ ಅಲ್ಲಾ ಬ್ರೋ ಬಸ್ ಗೌರ್ಮೆಂಟ್ ಬಸ್ಸಾ. ಇಲ್ಲ ನೀವೇನಾದ್ರು ಸ್ವಂತವಾಗಿ ಪ್ರಾಡ್ ಬಸ್ನ ತರದ ಹೆಂಗೆ.
ಇಲ್ಲ ಬ್ರೋ ಅವರು ಗೌರ್ಮೆಂಟ್ದರ್ ಯಾವ್ ರೀತಿ ಬಸ್ ಮಾಡತಾರ ಗೊತ್ತಿಲ್ಲ ಅವ್ರು ಹೇಳ್ಯಾರಲ್ಲ ಒಟ್ಟು ಬಸ್ ಮಾಡಿ ಬಿಡ್ತೀವಿ ಅಂತ. ಹೇಳಿದಾರೆ ಎಲ್ಲ ಅನುಕೂಲ ಮಾಡಿಸ್ತಾರ ಹುಡುಗರಿಗೆ.
ಒಂದು ಬೆಳಿಗ್ಗೆ ಇಷ್ಟು ಟೈಮ್ ಅಂತ ಸಾಯಂಕಾಲ ಇಷ್ಟು ಟೈಮ್ ಅಂತ ಕರೆಕ್ಟ್ ಆಗಿ ಡಿಸೈಡ್ ಮಾಡಿ.
ಬಿಡ್ತಾರ ಬ್ರೋ.
ಆದ್ರೆ ಪರವಾಗಿಲ್ಲ ಬ್ರೋ ಚೆನ್ನಾಗಿ ಆಗುತ್ತೆ ವಿದ್ಯಾರ್ಥಿಗಳಿಗೂ.
ಹ ಈಗ ಯಾಕಂದ್ರೆ ಗೌರ್ಮೆಂಟ್ ಗೆ ತುಂಬಾ ಲಾಸ್ ಆಗತ್ ಬ್ರೋ ಇಲ್ಲಿ ಏನಿಲ್ಲ ಅಂದ್ರು ಗೌರ್ಮೆಂಟ್ ಲೆಕ್ಚರ್ಸ್ ಒಂದ. ಅ ನಾಲ್ಕ ಐದು ಜನ ಇರ್ತಾರೆ ಟೀಚರ್ಸ್.
ಆ ಬ್ರೋ ಲೆಕ್ಚರ್ಸ್ ಡಿಗ್ರಿ ಕಾಲೇಜ್ ಅಲ್ಲಿ ಪಿಯುಸಿ ಅಲ್ಲಿ ಲೆಕ್ಚರ್ಸ್ ಇರೋದು.
ನಾವು ಕಾಲೇಜ್ ಕಲಿತಿ. ದಿವಲ್ಲ ಹಂಗಾಗಿ ನನ್ಗ ಬಾಯಗ್ ಅದೇ ಬಂತು ಇಲ್ಲಿ ನಮ್ಮೂರ್ದ ಹೇಳ್ಬೇಕ್ ಅಂತಿದ್ನ್ಯಲ್ಲ.
ಹ ಬ್ರೋ ಹೇಳಿ ಹೇಳಿ.
ನಮ್ಮ ಹತ್ರ ಎಲ್ಲ ಬರೆ ಕೆಟ್ಟ ಹಲ್ಕಟ್ಣ ನನ್ ಮಕ್ಕಳ ಲೆಕ್ಚರ್ಸೀ ಅದಾರಲ್ಲ ಹಂಗಾಗಿ ಅವರೇ ನೆನಪ ಬರ್ತಾರೆ ನನ್ಗ.
ಹ ಹಾ ಬ್ರೋ.
ಅದಕ್ಕೆ ಈ ಗೌರ್ಮೆಂಟ್ ಅಲ್ಲಿ ನಮ್ ಸರ್ ಅದರಲಾ ಚೆನ್ನಾಗಿದಾರೆ ಇಲ್ಲಿ. ಆದ್ರೂ ನಮಗೂ. ಬ್ರೋ ಪ್ರಾಬ್ಲಮ್ ಅಂದ್ರೆ ನಮ್ಮೂರ್ ಜನ ಸರಿ ಇಲ್ಲಾ ಒಟ್ಟು ಅಡ್ಮಿಷನ್ ಜಾಸ್ತಿ ಆಗ್ತಾ ಇಲ್ಲ. ಹಂಗಾಗಿ ಪ್ರಾಬ್ಲಮ್ ಆಗಿದೆ ಬ್ರೋ.
ಚನ್ನಾಗಿತ್ತವಾಗ.
ನಾವ್ ಕಲಿಬೇಕಾದ್ರ ಚೆನ್ನಾಗಿತ್ ಬ್ರೋ ಏನ್ ಸಮಸ್ಯೆ ಅನದೇ ಬರ್ತಿದ್ದಿಲ್ಲ
ಹ ಬ್ರೋ ಅವಾಗ ಎಷ್ಟು ಜನ ಅಡ್ಮಿಷನ್ ಎಲ್ಲ.
ಅವಾಗ ಏನಿಲ್ಲ ಅಂದ್ರನು ಒಂದ. ನಾವು ಸೆವೆಂತ್ಂದಂಗ ಇದ್ದಾಗ ಇ. ನಮ್ ಸೀನಿಯರ್ಸ ಏಟ್ತ್ ಬ್ಯಾಚ್ ನ ಅವ್ರದು ಏನಿಲ್ಲಾಂದ್ರು ಒಂದು ಮೂವತ್ ಇತ್ತು ಬ್ರೋ ಸ್ಟ್ರೆಂಗ್ತ್.
ಮೂವತ್ತು ನಲ್ವತ್ತು ಐವತ್ತರ ತನಾ ಇರ್ತಿತ್ ಬ್ರೋ. ಈಗನ್ ಹುಡುಗರು ಒಂದನೇ ಕ್ಲಾಸೇ ಎರಡನೇ ಕ್ಲಾಸ್. ಮೂರನೇ ಕ್ಲಾಸ್ ಕೂಡಿದ್ರ ನಲ್ವತ್ತು ಜನ ಆಗಲ್ ಬ್ರೋ.
ಹಾ
ನಲ್ವತ್ತೈ ಜನ ಅಲ್ಬರು ರೆಗ್ಯುಲರ್ ಬರಾರ ಅಂತರ ಒ ಬಾಳ ಜಾಸ್ತಿ ಕಮ್ಮಿ ಇವಕ ನೂರ ಎಂಬತ್ ಜನ ಇದ್ದಾರ ನೋಡ್ಬರು ನೂರಾ ಎಂಬತ್ತು ಸೋರ್ ಹೇಳ್ತಾರಂ ಈಗ ಎರಡ್ ಮೂರ್ ಸಲ ಮೆರವಣಿಗೆಾಗ ಬರ್ತಾರೆ ಗೌರ್ಮೆಂಟ್ ಶಾಲೆೆಗೆ ಹಚ್ಚರಿ ಹಚ್ಚರಿ ಅಂತ ಆದ್ರರು ಯಾರು ಹಚ್ಚಲ್ರು
ಮತ್ತ ಅಲ್ಲಿ ಕಾಲೇಜು ಸ್ಕೂಲು ಚನ್ನಾಗಿಲ್ಲ ಅಂತರಲ್ಲೊಬ್ರು ಬೀಳಕ ಆಗೈತ್ಂತ ಯಾರ
ಈ ಎಲ್ಲಾ ಪ್ರೈವೇಟ್ ಕಸ್ತರ್ಗೋ ಹೆಂಗ ಅಂದ್ರೆ ಈಗ ಯಾರೋ ಹಿಂಗ ರಾಜ ವ್ಯಕ್ತಿಗಳು ತೆಗದಿರ್ತಾರರು ಶಾಲೆಗಳು ಅವರು ವರ್ಷಕ್ಕೆ ಒಂದ್ ಹತ್ತು ಚಾರು ತಗೊಂತಾರ ಅಪ್ಪ ಇಲ್ಲ ಹತ್ತರಿಂದ ಹದ್ನೈದು ಸಾವಿರ ಅಲ್ಲ ಎಲ್ಲಾ ಚೆನ್ನಾಗ್ ಕೇರ್ ಮಾಡ್ತಾರ ಸ್ಟ್ರೆಂತ್ ಕಡಿಮೆ ಇರ್ತಲ್ಲ ಅವ್ರರು ಬ ಅವ್ರತ್ರನು ಚೆನ್ನಾಗ್ ಕೇರ್ ಮಾಡಿ ಚೆನ್ನಾಗ್ ತಗೊಂತಾರಲ್ಲ ಆಟಾಗಿ ಅಲ್ಲಿ ಹಚ್ಚಿ ಬಿಡ್ತಾರೆ ಏನಪ್ಪ ಹದಿನೈದುಾವಿರ ಜಸ್ ಆಗಲ್ಲ ನಮಗೆ ಏನ ಸುಮ್ಮನೆ ಯಾಕ ಗೌರ್ಮಂಟ್ಗೆ ಹಚ್ಚೋ ಅಂತ
ಅಲ್ಲ ಪ್ರವೇಶ್ತದ ಗರ್ಮೆಂಟ್ಮ್ ನಿಮ್ಮ ಊರಲ್ಲಿ ಸ್ಕೂಲ್ ಚೆನ್ನಾಗಿಲ್ಲ ಇವತ್ ಬೀಳತ ನಳೆ ಬೀಳುತ್ತೋ ಏ ಇವ ಬೋತ ಆ ತರ ಆಐತೆ ಅಂತ ಹೇಳ್ತಾರೆ ನೀವುೂಮ್ ಅಲ್ವಾ ಇವಾಗ ನೀವೇ ನಿಮ್ ಮಕ್ಕಳ ನಚ್ಚ ಹತಿದ್ರ ಅಲ್ಲಿೇ ನನ್ ಮಗ ಇರೋನೇ ಒಬ್ಬ ನಿಮ್ಗೆ ಒಬ್ನೇ ಮಗ ಇದ್ದ ಅಂಕೊಳ್ಳೆ
ಏ ಅಸ್ತಿೀ ಬ್ರೋ ಹಂಗೇನ ಇಲ್ ಬೋ ನಾ್ ಅಚ್ತೀವಿ ನಾವು ಹಚ್ತತಿವಿ ಆ ರೀತಿ
ನೀವ್ ಅಚತ್ರಿ ನೀ್ ಮನೇಲಿ ಬಿಡ್ಬೇಕಲ್ಲ ನಿಮ್ಮ ವೈಪು ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಅವರು
ಆತರ ಸಂದರ್ಭ ಇನ್ನ ನಮ್ಮ ಮನೇಲಿ ಬಂದಿಲ್ಲ ಬ್ರೋ ನಾ್ ಮಾತ್ರ ಇಲ್ಲೇ ಕಲ್ಸು ಗೌರ್ಮೆಂಟ್ ಅಲ್ಲೇ ಕಲ್ಸ ಸನು ಇನ್ನು ಮರ
ಅವ ನೀ ಅಲ್ಲ ಅವಾಗ ಅಲ್ಲ ಅವಾಗ ನೀವ ಕಲ್ಬೇಕಾದ್ರೆ ಏನಕೋಲು ಚೆನ್ನಾಗಿತ್ತು ಗಟ್ಟಿ ಮುಟ್ಟಾಗಿತ್ತು ರೂಮ ಎಲ್ಲ
ಹಾ ಅ್ರು
ಓಳ ರೂಮ್ನಾಗ ಹೋಗಿ ಕೂರ್ಿ ಕ್ಲಾಸ್ ಮಾಡಿದ್ರೆ ಏನೋ ಚೆನ್ನಾಗಿ ಸ್ವಲ್ಪ ಮಳೆ ಬಂದು ಗೋಡ ನಿಂದು ಬಿದ್ರೆ ಹೆಂಗಗೆ ಾಗ ಕ್ಲಾಸ್ ಮಾಡ್ಬೇಕಾದ್ರೆ ಏನೋ ಹಬ್ಬ ಇದಾರ ಅಂತಿ ಗೌರ್ಮೆಂಟ್
ಆಾವ್ ರೀತಿ ಏನಿಲ್ಲ ಬ್ರೋ ವ ಈಸ ಕರೆಕ್ಟ್ ಆಗಿರೋದ ಒಂದ್ ಮೂರ್ ರೂಮ್ ಇದೆ ಅದ್ರಲ್ಲ ಹಾತಾರೆ ಉಳ್ಕಿದಾರನ ಗಿಡ ತಳಗಡೆ ಕುಂದರ್ಸ್ತಾರ
ಆ್ರ
ಚೆನ್ನ ಪೊಲಾ ಪಾಟ್ ಎಲ್ಲ ಚೆನ್ನಾಗಿ ಮಾಡ್ತಿರ್ಬ ಅದೇ ರೂಮಿಂದೇ ಸಮಸ್ಯೆ ನಮ್ಮ್ ಹತ್ರ ಬೇರೆ ಯಾವದ್ರದ್ದು ಇಲ್ಲ
ಮತ್ತೆ ಕರೆಕ್ಟ ಆಗಿ ಕೂರಕ್ ಅದ ಇಲ್ಲ ಬೋರ್ಡ್ ಇರ್ಾರ್ದ ಪಾಠ ಮಾಡಿದ್ರೆ ಯಾರ್ಗ್ ಹೆಂಗ ಅರ್ಥ ಆಗತ್ತ ಹೇಳಿದ್ರು
ಬೋರ್ಡ್ ತರ್ ತಂದ ಹೊರಗಿಟ್ಕಂತ ಂತರ್ ಬ್ರೋ ಏನ್ ಮಾಡಾಕ್ಾಗಗಲ್ಲ ಇನ್ನೇನ್ ಅವು ಹಸ ಗ್ರೀನ್ ಬೋರ್ಡ್ ಬರ್ತಾವಲ್ ಬ್ರೋ ಅವ ಬ್ಲಯಾಕ್ ಬೋರ್ಡ್ ಬಿಟ್ಟು ಗ್ರೀನ್ ಅವು ಅವಕೂರ್ಲಿ ಅವೇ ಯೂಸ್ ಮಾಡ್ತ ತ್ರ ಏನು ಮಾಡಕ್ಕ ಆಗಲ್ಲ
ಅಂದ್ರು ಮತ್ತತ್ ಕಾಸಲ್ಲಿ ಕೂತ್ರೆೆ ಏನ ಪರವಾಗಿಲ್ಲ ಹೊರಗಡೆ ಕೂತ್ಕೊಂಡು ಹೋಗೊಬ್ಬರ ಗಾಡಿ ಸೌಂಡ್ಿಗೆ ಅವ್ರು ಬರೇ ಹಡು್ರರೆಲ್ಲ ಕಡೆ ಹೋಗುತ್ತೆ ಗಮನನ್ ಅವ್ರದ್ದ
ನಮ್ದೇನ ಅಂತ ದೊಡ್ಡ ಸಿಟಿ ಎಲ್ಲೊಬ್ರು ಗಾಡಿ ಓಡ್ಯಾಡಕ ಯಾವ್ದೋ ಒಂದೊಂದ್ ಹೋಗ್ತಿರ್ತಾವ
ಅದೇ ಬ್ರೋ ಅಕಡೆ ಹಳ್ಳ ಹುಡುಗ್ರ ಅ್ರ ಅದೇ ತರ ಅ ಕಡೆ ಹಳ್ಳಿ ಹುಡುಗ್ರ ಅ್ರೆ ಒಂದ ಜ ಸಿ ಬೋ ಒ್ ಟ್ಯಾಕ್ರ್ ಬ್ರ ಹಂಗಗೆ ಈಗ ನೋಡ್ತಾ ಇರ್ತಾರಲ್ಲ ಅವ್ರು
ಹಾ ಪ್ರಾಂತಾಗ ಮಾತ್ರ ಎಷ್ಟ